ಹಾ ರೀ
ಏನ್ ಇಲ್ರಪಾ ನ ಬಸ್ ಹೊಡ್ಲಿ ಆರಾಮ್ ಆರಾಮ ಬಸ್ ಹೋಡ್ಲಿದ್ದದ
ಎಲ್ಲಿ
ಬಾಸ್ ಬಸ್ ಹೋಡ್ಲಿಕತಿನೀ
ಎಲ್ಲಿ ಎಲ್ಲಿ ಇದೆ ಎಲ್ಲಿ ಬಸ್
ಬೆಂಗಳೂರು ಬೆಂಗಳೂರು ಹೋಂಟನಿ ಅದೇ ಬಸ್ ಹೋಡಲಕ್ಕೆವು ಬಸ್ ಹಿಂದ ಅರೇ ಫುಲ್ ಹೊಗೆ ಅಂದ್ರೆ ಹೊಗೆ ಬರ್ಲತ್ತದ
ಹ ಬಸಿ ಏನ ಬಸಿ
ಫುಲ್ ಹೊಗಿ ಬರತ್ತ ಬಸ್ಸಂದು
ಹ್ಮ ನಿಂದಸಲ್ ಕಾ ಸ ಮಕ್ಕಳು ಬಿಸಿಯಾಗಿರ್ಬೇಕು ಅದ್ರ್ದ ಎಲ್ಲಾ ತಂತ್ರಜ್ಞಾನಗಳು
ಹ್ಮ್ ಅಲ್ಲ ಎಲ್ಲ ಪಾರ್ಟ್ಸ ಒಂದು ಕೆಲ್ಸ ಮಾಡಲ್ಲ ಆಗ್ಯಾವ
ಹ್ಮ
ಅದೇ ಮನೆ ಹಾ ಮೊನೆ ಮೊನೆ ಮೆಕ್ಯಾನಿಕಲ್ ಇಂಜಿನಿಯರ್ ಆಗೀನಿ ನಾನು ಕೆಲಸ ಮಾಡ್ತೇನಿ ಇಲ್ಲೇ ಬಷಿಂದು
ಹ್ಮ್ ಹ್ಮ್ ಅದು ರಿಪೇರಿ ಮಾಡತಿ ಬಸ್ಸಾ
ಹ್ಮ್ ಬಸ್ ಹೊಡರ್ತರಿ ಅವೆಲ್ಲ ನಟ್ ಬೋಳ್ಟ ಇಟ್ಬೋಟ ಎಲ್ಲ ಹೊಸ ಹೋಗಿ ಏನೆನ ಹತ್ತವ ಏನಿಲ್ಲಾ
ಹ್ಮ
ಮಾಡ್ತೇನೇಲ್ಲಾ
ಅಂದ್ರ ಇದು ಮತ್ತ ಇಂಜಿನಿಯರ್ ಮಾಡಿದ ಏನ್ ಮೆಕ್ಯಾನಿಕಲ್
ಇಲ್ಲ ಸುಮ್ಮ್ ನಮ್ಮ ಗ್ಯಾರೇಜ್ ಅಂಗಡಿ ಇತ್ತ ಅ್ರ ಮೇಲೆ ನಂಗೆಲ್ಲ ನಾಲಜ ಗಿಲೇಜ ಇತ್ತುಾ ಯಾವ್ದ ನ ಕ್ರೆ ಏನ್ ಅವಾಗ ಏನೆಲ್ಲಾ ಏನ್ ಪೀಟ ಮಾಡ್ಬೇಕು ಹ್ಮ್ ನಾವೆಲ್ಲ ಮಾಡ್ ಆದ್ರ ಮ್ಯಾಗ ನನ್ನಗ ಒಂದ್ ಪ್ರಮೋಷನ್ ಆಯ್ತ ಅಲ್ಲಿ ಹೋದ ಅವ್ರ ಎಲ್ಲಪ್ಪ ನೀವು ಚಲೋ ಮಾಡ್ತಲ್ಲಾ ಬಸ್ಸ ಡಿಪೋದಾಗ ಕೆಲಸ ಮಾಡ ಅಂತ ನ ಡಿಪೋದಾಗ ಕೆಲಸಕ ಇಟ್ಟಗೋಡಾರು
ಮೆಕ್ಯನಿಕಲ್ ದಾಂಡು ಪ್ರಮೋಷನ್ ಆಗ್ತಾವ
ಹ್ಮ ಇದಾರ ತಡಿ ಹಂಗೆ ಹೆಟ್ಟಾರ ಅಂದ್ರ ಇದು ನೆಟ್ ಯಾವುದು ಹಾಕ್ಲಿ ಯಾವ್ದ್ ಬಿಡ್ಲಿ ಏನ ತಿಳಿವತ್ ನನಗೂ ಇಲ್ಲಿ
ಹ್ಮ
ಹಾ
ನಟ್ ಅದು ಎಲ್ಲಿ ಹಾಕದೇನ ಟೈರಿಗಿ ಹಾಕುದಾ ಇಲ್ಲಿ ಎಂಜಿನ್ ಹಿಟ ಆಗೇದ ಎಂಜಿನ್ ಹಿಟ ಆಗೇದಲ್ಲಾ
ಇಂಜಿನ್ ಏನು ಹಿಟ್ ಆಗಿಲ್ಲ ಅದು ಪೆಟ್ರೋಲ್ ರೇಟ್ ಹೇಚ್ಚ ಆಗಿದೆಯಲ್ಲ ಇಲ್ಲ ಪೆಟ್ರೋಲ್ ಮುಗಿ ಬಾಳ ಬಾರ
ಅದು ಪಟ್ರೋಲಾ ರೇಟ್ ಹೆಚ್ಚಾಗದಿಲ್ಲೆಟ್ರೋಲ್ ಸಿಗ್ದ ಈಾ
ಹಾ
ಅದ್ರಾಗ ಸಿಗಲಾರ ಬಟ್ಟಿಗೆ ಮಿಕ್ಸ್ ಆಗ ಉಂಟದ ಬ್ಯಾರ
ಹಾ ಬೇ ಬೇರೆ ಬೇರೆ ಬರೋದು
ಅವಾಗ ಬೇರೆ ಇರ್ತ ಪಟ್ರಲ್ಲ
ಹಾ
ಹದು ಪೂರಾ ಸ್ವಚ್ಛ ಪೂರ ತಟ್ಟ
ಹಸ ಸ ಹಸ ನ ಇರ್ತಿತ್ತು
ಹ್ಮ ಈಗ ಬೇರೆ ಬೇರೆ ಕಾರಣದ ಪೆಟ್ರೋಲ್ ಬಿ
ಹಾ ಮತ್ತ ಅದು ತಟ್ರನ ಯಾವ ದೇಸ್ಿಂದ ತರ್ತಾರ ಅವ್ರು
ಇ್ದದು ಇದ್ರ ಸ ಇದ್ರಲಿಂತ
ಎಲ್ಲ
ಸ್ವಿಜರ್ಲ್ಯಾಂಡ್
ಸ್ವಿಜರ್ಲ್ಯ್ ಬರ ಪೆ್ರಲ್ ಸ್ವಿ್ರ್ಲ್ಯಂಡ್ ಬಡ್ತೆ್ರೋಲ್ ಹ ಸಧಾರ್ಲನ್ಲ್ಲ ಬರ್ಲಾ
ಹ ಎ ಸ್ವಿಜರ್ಲ್ಯಂಡ್ ಅಂದ್ರಪ್ಪ ಮ
ಹಾ
ನಮ್ಮ್ ಆಸ್ರೆಗಳ್ದನು ಪಾಠ ಮಾಡದ ಸ ಪಾಠ ಮಾಡ ಹೇಳಿದ್ರು ಸ್ವಿಜರ್ಲ್ಯಂಡ್ ಪೆಟ್ರೋಲ್ ಬರ್ಫು ಅಂತ
ಸ್ವಿಜರ್ಲೆಯಂಡ್ ಲಾಗ ಚಾಕ್ಲೇಟ್ ಫೇಮಸ್ು ಅದರಾಗ ಚಾಕ್ಲೇಟ್ ಗಳು ಅಲ್ಲ ಬಾಳ ಫೇಮಸ್ ಅಲ್ ಸುಜಾತ
ಐದ್ ಲ್ಯಂಡ್ ಲೆ ಬರ್ತಿರ್ರಬೇಕು
ಹಾ ಹಾ ಹಾ ಅಲ್ಲಿಲ್ಲಿ ಬರ್ತಾ ಅದೆ ಮನ ು ನಡೆದಿದ್ದು ಒಂದ್ ಒಂದು ದೇಶದ ದೇಶದ ನಡಬಾರ ಪೆಟ್ರೋಲ್ ಆದ್ರೆ ಬಂದ ಆಗಿತ್ತು ವಟ ಪೆಟ್ರೋಲ್ ಹಾ
ನಾಗ ಅಲ್ಲಿ ಅದೇ ಪೆಟ್ರೋಲ್ ಸಲಕೆ ಬಂದಾಗ ಎಲ್ಲ
ಹಾ ಮತ್ತೆ ಅಲ್ಲ ದೇಶದ ಹೊಡಪೆಟ ಆಡೋ ಸಂಬಂಧ ಏನ್ಪೆಟಲ್ ಬಂದಾಗಿಿತ್ತು
ಇ ಅದು ಬಕ್ಕಳ ಹಿಂಗ ಬಾಳ ರಾಬ್ ಮಾಡಿದವತ್ತ ಜಗಳಿಗೆ ಎಲ್ಲ
ಹಾ ಮತ್ತತ್ ಬಾಳಖರಾರ ಆಗಾವ ಜಗಳದಲ್ಲ
ಅವ್ರ ಏನಂದಾರತ್ರ ಬ್ಯಾರ ದಿವ್ಸದರು ಅಲ್ಲಿಂದ ನಿಮ ಬಲ್ಲಿಂದ ರ್ೇಟ್ ಗೋಡ ನಮ್ಲಂದ ನಂಬರ್ ರೇಟ್ ಗೊತವು ಈ ಬರ ನಮ ಭಾರತಾಗ ಎಪ್ಪತ್ತೈದು ಶೇಕಡಾ ಎಪ್ಪತ್ತೈದು ಪರ್ಸೆಂಟ್ ನೀರ್ದಲ್ಲ
ಹಾಂ
ನೀರ್ ನಿಮಗ್ ನಮಗ್ ಬೇಕಾಗಿಲ್ಲ ನಂಬಲ್ ಆನ್್ರ ಮಾಡ್ತೀವಿ ನೀರ ನಾವು ಕಟ್ರ ಕೊಡಲ್ಲ ನೀನು ನೀರ್ ಕುಡ್ಬಾದ್ರಿ ಮತ್ತೇಏನ ಜಗಳ ಆಗಿತಿತ್ತ ಪೂರ ಎಲ್ಲೂ ತಲವಾರ ಬಂದ ಗಿಿಂದ ಕುಂದೋಗಿರುತ್ತಾ
ಹಾ ಹಾ ಅದದು ಆರ್ಮಿಗಳು ಇರ್ತಾರ ಡಿಫೆನ್ಸ್ ಸಿಸ್ಟಮ್ಗಳು ಬಂದ್ ಬಿಡ್ತಾರ ಅವ್ರ ದೇಶ ಒೊಳಗ ಬಂದಂತ ಪೆಟ್ರೋಲ್ಗೆ ಹೆಚ್ಚಿನ ಹೆಚ್ಚಿಗೆ ರೇಟ್ ಕೊಡ್ಬೇಕ ಅಂತ ಅವ್ರರು ಜಗಳ ತೆತಾರೆ ಇವರು ನಾವೆಲ್ಲ ಕಡಿಮೆ ರೇಟ್ ಕೊಡ್ತಿೀವಿತಿವರು
ಹಾ ಪೆಟ್ರೋಲ್ಗಿಲ್ಲೀ ಇದು ಅದ ಬೆಲೆ ಹೆಚ್ಚಗದ ಖರೆ ನೀರಿಂದ ಹೆಚ್ಚಾಗಿಿಲ್ಲ
ನೀರಿಂದಿಲ್ಲ ನೀರೇನ್ ಎಲ್ ಬೇಕಲ್ ಶತ್ರತಾರ್ ಮಂದಿ
ಹಂಗಿಲ್ಲ ನೀರ್ ಅಂದ್ರ ಈ ಭಾರತದಾಗ ನೀರ್ ಹಚ್ಚದ.
ಹಾ.
ಹೌದು ಹಾಂಗ್ ನೋಡ್ಬಾರಡ್ದ ಅಂತ ಸುಮ್ಮ ಕೀ ಹಡಂಗ ಮಾತಾಡ್ಬೇಕತ್ತ.
ಹಾ.
ಹ್ಮ್. ಅವ್ ಭಾರತಾಗ ನೀರ್ ಹಚ್ಚದಲ್ಲ ನೀವ್ ನೀರ್ ಕುಡ್ರಿ ನಾನು. ಸ್ವೆಟರ್ ಕುಡ್ತಿವ ಹಂಗ ಒಪ್ಪಂದ ಆಗತದು.
ಹಾ ಹಾ ಹಾ ಅದ್ ಇವು ಮತ್ತ ಈಗ ಅಂಡರ್ಡ ಇಂಡಿಯ ಟ ಚೀನಾ ಅಂಡರ್ಡ್ ಸಿಸ್ಟ್ ಏನ ಮಾಡಾರ ಹೈ ಟೆಕ್ನಾಲಜಿ ಒಳಗ. ಅಂದ್ರೆ ಹ ಅಂದ್ರೆ ಅವು ಫೈಬರ್ಸ್ ಬರ್ತಾವ ಫೈಬರ್. ಫೈಬರ್ ವೈರ್ ಅಂತ ಬರ್ತಾವ ಅದ್ರ ಮುಖಾಂರ. ನ್ಯಸ್ ಮೆಸೇಜ್ಗ್ಲಿ ಏನ್ ಟೆಕ್ಲಜಿ ಏನ್ ರೇಡೋ ಬಾಳ ಸ್ಪೀಡ್ ಹೋಗ್ತಾವ ಅಂಡರಡ್.
ಒಟ್ಟ ಮ್ಯಾಗಿದ ಹೋಗೋದಿಟ್ಟ ಈಗ ನೀರಂಗಿನ್ ಹೋಗೋದ ಈಗ.
ಹಾ ಅಂಡರ್ ಗ್ರೌಂಡ್ ಮಾಡ್ಯಾರ ಅಂದ್ರೆ ಏನು ತೊಂದೆೇ ಇಲ್ಲ ಅಂದ್ರೆ ಫುಲ್ ಸ್ಪೀಡ್ ಹೋಗ್ತಾವ್
ನಾವ್ದ ಗಾರಿ ಹುಡದ್ರ ಅಟ್ಟು.
ಹಗ ಅಂಡರ್ ಮಾಡರ್ತಾರೆ ಅಂಡರಡ್ ಸಿಸ್ಟಮ್ ಟೆಕ್ನಾಲಜಿ ಮುಂದುವರದಲ್ಲ ಬಾಳ.
ಅದ್ರ ಹಿಂಗ ಅಂಡರ್ ಗ್ರೌಂಡ್ ಮಾಳ ಹಿಂಗ ಗಾರಿ ಉಡ ತೂತಾನ ಹೊಡದರ್ ಸರ್ರಿ.
ಹಾ ಮತ್ತ. ಹ ಹೇಳ್ತಿಲ್ಲ ಮತ್ತ ಟೆಕ್ನಾಲಜಿ ಬಾಳ ಮುಂದ್ುವ ಎಲ್ಲ ದೇಶ ದೇಶ ವಿದೇಶ ಎಲ್ಲಾ ಬಾಳ ನದೆಲ್ಲ. ಹಾ.
ಚಲೋದ ಏನ್್ರ ಮಾಡ್ಬೇಕಕ್ ಆತಪ.
ಹಾ ಮತ್ತ.
ಇ ಎಲ್ಲ ನೀ ಅಚಲ್ಪುರದ ಕೆನ್ನದವಲ್ಲ.
ಇರಲ್ರಿ ಇಲ್ಲಿ.
ಹ್ಮ. ಹಲೋ.
ಹಲೋ ಹಾ ರೇ.
ಇದು ಅಫಜಲ್ಪುರ್ದ ಕೆನಲ್ ನ.
ಅಬ್್ಲ್ಪುರ್ದ ಇರಲ್ ನಾ ಹುಬಳ್ಳಿುಬ್ಳ್ಳಿಗಿತ್ತ.
ಹುಬ್ಬಳಗ. ಹಾ.
ಹಾ ಒಬ್ಬಳೇ ನಿ ರ ಹತಾರೆ ಅಬ್ದಲ್ಪು ಅದದೆಲ್ಲಿ ಬರ್ತಾರೆ ಅಬ್ದಲ್ಪುರ.
ವಿಜ್ಜನಪುರ ಇಲ್ಲಿ ಕಲಬುರ್ಗಿ ಜಿಲ್ಲಾ ತಾಲೂಕ್ು. ಕಬ್ಜಲ್ಪುರ್ ಪ್ರಣೀತ್ ಕಾಜಾಪುರ್ ಅಂತ ಬರ್ತವ.
ಹಾ ಹಾ ರೀ.
ಹ ಹಾ.
ಹ್ ಬತ್ತಾರಪ್ಪ ನಮಗ ಏನು.
ಅವರು ಬಾರ್ ಬಾರಿ ವಯಸ್ಸರ ಅವರು ಇಲ್ಲಿ.
ಹಾ ರೀ.
ಅವ್ರದ ಭಾರಿ ಹಸರ.
ಹೋಲ್ ಬಿಡ್ರದಲ್ಲ ಈಗ. ಈಗಾವು ಅಂಡರ್್ರೌಂಡ್ ಟೆಕ್ನಾಲಜಿ ಹೆಂಗ ಓ್ತವ ಹೆಂಗಿಲ್ಲ ಅ ಒಂದು ತಿಳಿಯಲಿ ಹೆಂಗ್ ತ್ತಾವ. ಮುಖಾಂತರ ಏನ ಇರ್ಾ ಮ ಇಲ್ಲ ಅ ಹಂಗಮ್ದು.
ನಂಗ ಅನ್ಸಿಲ್ಪರ್ಕಾರ ಜಸ ಬಿ ಇರ್ತವಲ್ರಿ.
ಹಾ ರೀ.
ಆ ಜೆಸಿ ಪಿಲಿ ಗಾರೆ ಹೊಡದಿರ್ತಾರೀ.
ಹಾ ರೀ.
ಗಾರಿ ಹುಡ್ದಿ ಪೈಪ್ ಹಾಕೋತ್ ಹೋಗಿರ್ತಾರಿ
ಹ ಹಾ.
ಅಂದ್ರೆ ಒಂದೆ ಜೆಸಿಪ್ಪಿ ಎಲ್ಲಾ ಈಗ ಒಂದ ಹತ್ತ ಹತ್ ಕಿಲೋಮೀಟರ್ ಗೆ ಒಂದೊಂದಂದೊಂದ್ ಜಿಸಿಪಿ ನಿಂದ್ರರ್ಸಿರ್ತಾರ.
ಹಾ ರೇ.
ಹತ್ ಹತ್ ಕಿಲೋಮೀಟರ್ ಜೆಸಿಪಿ ಆಗಾಕು ಅದ ಹಂಗೆ ಒಂದಕ್ಕೊಂದ್ ಮಾಡ್ಕೋತ್ ಹತ್ತ ಕಿಲೋಮೀಟರ್ ಒಂದ ತೈಲ್ ಪೈಪ್ ಜೋಡಸ್ತಾರ
ಹಾ ರ
ಆ ಪೈಪ್ ವಳಗ್ ವೈರ್ ಇರ್ತದ
ಆ ವೈರ್ ಒಳಗ್ ಅವು ಫೈಬರ್ಸ್ ಮುಖಾಂತರ ಒಂದಕ್ಕೊಂದ ಹಿಂಗಿಂಗ್
ಹಾ ಒಂದಕೊಂದ ಹಿಂಗ್ ಸುದ್ದಿ ಸುದ್ದಿ ಸಾರಾಂಶ ಆಗುತ್ತಾ
ಅವು ಮಾಲಿಕ್ಯೂಲ್ಸ್ ರೆಸ್ಟ್ ಮೂಡ್ ಒಳಗ ರೆಸ್ಟ್ ಇರ್ತಾವ್ರೀ. ಇವು ಮೂಡ್ ಒಳಗ್ ಓಡ್ಯಾತ್
ಅವೇನ್ ಗೊತ್ತಿಲ್ರಪ್ಪಾ ನಮ್ಗೆ ಇಂಗ್ಲಿಷ್ ಬರಲ್ಲ ಮೊದ್ಲೇ ನಾವ್ ಕನ್ನಡಾದವರ್ ಕನ್ನಡಿಗರು
ಕನ್ನಡಾದಾಗ್ ತಿಳಿತಾವ್. ಮಾಡುಕೆಲ್ಸ್ ಪಿಡುಕೆಲ್ಸ್ ಗೊತ್ತಾಗಲ್ಲ ನಮ್
ಹಾ ಹಾ. ಇವು ಕೆನಾಲ್ ನೀರದು ಬಿಡ್ತಾರೆನ್ರಿ ಹೊರಗಿನ್ ದೇಶಕ್
ಏ ಕೆನಾಲ್ ನೀರ್ ಬರ್ಲಿ ಇಕಡ್ರಿ ರೀ ಹೊರಗಿನ್ ದೆಶಕ್ ಕೆನಾಲ್ ಕೆನಲ್ ನೀರ್ ಹೋಗಲ್ರಿ.
ಹಾ ರಿ ಮತ್ತ್
ಅವ್ರಿಗೆನ್ ಗೊತ್ತದ ಅಲ್ರರಿ ಕೆನಲ್ ಇರಿವ್ಯವ ಬಾವಿ ಇರಿವ್ಯವ ಅಂತಿತ್ತ್
ಓ ಇಲ್ರಿ ಅಂದ್ರ ನಾನ್ ಕೇಳ್ತೀನಿ ಕೆನಾಲ್ ನೀರದ್ ಬಿಡ್ತಾರೇನೋ ಹಾನರೀ
ಕೆನಾಲ್ ನೀರ್ ಬಾವಿ ನೀರ್ ಅಂತ್
ಹಾ ರೀ ಅಣ್ಣಾ ಬಾರಬರ ಬಾರಬರ ಚೊ
ಈಗ ಎಲ್ಲಾ ದೇಶಗೊಳು ಭಾರತನ ಬಾಳ್ ಕಂ
ಎಲ್ಲಾ ಇವು ಮುರಿಬೇಕು ಎಲ್ಲಾ ಒಂದಕ್ಕೊಂದು ನಮ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅವು ಎಲ್ಲ ಬಂದ್ ಮಾಡ್ಬೇಕು ಅಂತ ಅವ್ರದ್.
ಭಾರತಾ ಮುಂದೋ ಅವಾಗ ಏನಂತ್ತಿರು ಭಾರತ ಮುಂದೋರ ತ್ತಿರುವ ರಾಷ್ಟ್ರ ಆತ್ರು ಈಗ ಮುಂದುವರೆದ ರಾಷ್ಟ್ರ ಅಲ್ಲತ್ತಲ್ಲಿ ರಿ
ಹಾ ಹಾ ಹಾ ಅಂದ್ರೆ ಒಟ್ ನಮ್ಗಮುಂದ್ ಒರಸ್ ಕೊಡಲ್ಲಗ್ಯಾರ್ ಅವ್ರ
ಒಂದಸಲಕ್ಕ್
ಕ್ಕುಹೂ
ಮತ್ತೆನ್ ಮಳಿ ಹಾ ಹ್ಮ್.
ಹಾ ರೀ.
ಹಾ ಆರಾಮ ರೀ ಮಾಲಕ್ ಎಲ್ಲಾ ಆರಾಮ ಇದ್ದೀವ್ರೀ. ಅದ ಈಗ ಅವ್ನೌನ ದವಾಕನೀಗ್ ಹೋಗ್ ಬಂದಿದ್ದ ಒಟ್ಟೆ ಹಾಕ ಸ್ವಚ್ ಇಟ್ಗೊ ಅವು ಸ್ವಚ್ ಇಟ್ಗೊ ಹೇಳಾತಿದ್ದಾ
ಹ್ಮ
ಹ ಆಟೊಳಗೇನ್ ಕಲ್ ಆಗದ ಏನ್ರರಿ.
ಆತ್ತನ್ ಉಸರಾಟ ಹಂಗ ಊರ ಜದಾಗ ಒಳಗ ಗಂಟಿ ಹೊಡ್ದಂಗ ಆತದ.
ಹ್ಮ. ಹ ಸಿಂಧಿ ಕುಡ್ಬೇಕ್ರ ಸಿಂಧಿ ಅಂತ ಇರ್ತಗಡ್ರಿ ನಿರಾ ಸಿಂಧಿ ಅಂತೆ.
ಹ ಗೊತ್ತಿಲ್ರಪ್ಪಾ ನಮ್ಗ ಅವ ಎಲ್ಲ ಏನು. ಅವೆಲ್ಲ ಕುಡುದಿಲ್ಲ ನಾವ್ ಇಲ್ಲಿ ತರ ನಾವ್ ಏನ್ ಮಾಡಿಲ್ಲ.
ಇಲ್ರೀ ನಾವ್ ಏನ್ ಮಾಡಿಲ್ಲ ಕರೆ ಹಿರಿಯರ ಸಂಪ್ರದಾಯ ಪ್ರಕಾರ. ಅವ ಏನ್ ಹಿಂಗ್ ಹಾರ್ಟ್ ಕಿಡ್ನಿ ಒಳಗ ಏನ್ರ ತೊಂದ್ರೆ ಇದ್ರ ಅದು.
ಹಾ ಹಾ.
ಇದು ಅವ ಕುಡಿಬೇಕು ಕೂಡದಾಗ್. ದ್ರ ಅದು ಸಾಪ್ ಆಗ್ಬಿಡುತ್ತ ಹೊಟ್ಟಿ ಸಾಪ ಆಗ
ಹಾ ಹಾ ಹಾ ಹಾ ಹಾ ಬರಬರ ಬ ಸರ.
ಮೂತ್ರ ವಿಸರ್ಜನ ಮುಖಾಂತರ ಹೊರಗ ಹೋಗ್ಬಿಡ್ತದೆ.
ಹಾ ವಟ್ ಆರೋಗ್ಯ ಚಂದ ಇಟ್ಕೋಬೇಕ್ ಅಂತ ನೀವ್ ಹೇಳ್ತೇರಿ.
ಹಾ ರೀ ಏನ್ ಮ ಏನ್ ಅನಂದ ಆರೋಗ್ಯ. ಚಲೋ ಇದ್ರೆ ನಾವ್ ಚಲೋ ಇರ್ತೀವಿ ನಮ್ದೇಆರೋಗ್ಯ ಚಲೋ ಇಲ್ಲ ಅಂದ್ರೆ ನಾವು ಹೇಗೆ ಚಲೋ ಇರ್ತೀವರಿ.
ಆಯ್ತಾಯ್ತ ತೋರಿ ನಂದು ಒಂದ ಜಾರಿ ಕೆಲ್ಸ ಅದವ ಹೊರಗ ಅದು ಹೋಗ್ತೀನಿ ಆಸ್ತಿನಿ ನಿಮಗ ಆಮೇಲೆ.
ಜರಾ ಅವರ ಫೋನ್ ಹೊಂಟದ್ ತಾಳ್ರಿ.